ಹಲೋ
ಹಲೋ ಅದು ನನ್ನವಲ್ಲ ಅವರದು ಹೇ ಏನ್ ಮಾಡ್ತಿದ್ದೀರಾ
ಹ್ಮ್ ನಾ ಇವಾಗ ಬ್ಲಿಂಕಿಟಲ್ಲಿ ಆರ್ಡ್ರ ಮಾಡ್ಕೊಂಡಿದ್ದೆ ತಿನ್ನೋಣ ಅಂತ ಹೊಟ್ಟೆ ಅಷ್ಟತಿತ್ತು ನೀವು
ಹಲೋ
ಹೇಳಿ ಕೇಳ
ಅದೇ ನೀವ ಏನ್ ಮಾಡಾ್ತಿದ್ರಿ
ಹಾ
ನೀವೇನ್ ಮಾಡ್ತಿದ್ದೀರಾ
ಕೂತಿದ್ದ ಸುಮನೆ
ಕಾಫಿ
ಆಯ್ತು ನೀವ್ ಮಾಡದ್ರ
ಕಾಫಿ ದಿನ ಭಾಮ
ಹ್ಮ್
ಹ್ಮ್ ಕಾಮಿಡಿಯನ್ ಗೊತ್ತಾ ನಮ್ಮ್ ಆಸ್ಲ್ಲಿ ಸಿ ಚಿಟಿ ಬಿ ಬಿುಟ್ಟ ಮರ್ತಿಬಿಟ್ಟುದ ಸಿ ಚಿಟಿ ನೇ ಇರ್ಲಿಲ್ಲ
ಹಾ
ಸಿಿಸಿ ಟಿವಿನೇ ಇರ್ಲಿಲ್ಲ ಚೆನ್ನಾಗಿ ಯಮರ್ಥ ಇದ್ವಿ ಅಡ್ರ ಮಟ್ಟ ಮಕ್ಕಳದು ತರದು ತಿನ್ನೋದು ಹಂಗೆ ಸಿ ಟಿ ಹಕ್ಸ್ಬುಟ್ಟ್ರ ಫ್ಲೋರ್ಫ್ೋರ್ಗ ಬು ಪ್ರಿಯೋರ್ನ ಮಾತಾಡ್ಸಂಗಿಲ್ಲ ಯಾರನ್ನ ಯಾರು ಮಾತಾಡ್ಸಂಗಿಲ್ಲ ನಿಮ್ಮಷ್ಟಕ್ ನೀ್ ಇರ್ಬೇಕು
ಟ್
ಹಂಗೆ ಇಲ್ಲಿ ಸ್ಟಿಪ್ ಮಾಡ್ಬಿಟ್ಟರು ಇವಾಗ ಫುಲ್ಲು
ಹ್ಮ್
ಪ್ೊಂಡ್ ಕೊಡ್ತೀವಿ ಅಂತಪ್ಪಿಯೋಗಗೆ
ಹ್ಮ್ ಹ್ಮ್
ಹ್ಮ್
ಹಂಗ್ ಕೊಡಂಗಿಲ್ವಾ
ಹ್ಮ್ ಹ್ಮ್ ಚಲ್ಪ ಒಳಗ ಇಲ್ಲ ಡಿಗ್ರಿಲ್ಲ ಡಿಗ್ರಿ ಅಷ್ಟೇ ಇಯ್ಯೋರ್ ನಮ್ಮ ಪಕಮೆ
ಹ್ಮ್ ಆದ್ರೂ ಕೊಣಂಗಿಲ್ಲ
ಅದೇ ಕೊಡ ಕೊಡಂಗಿಲ್ಲಲ್ಲಿ ಅವರು ತರಂಗಿಲ್ಲ ನಿಮ್ಗೆ ಹ ಹ್ಮ್ ನಿಮ್ಗ ಅಷ್ಟು ಬೇಕು ಅಂದ್ರೆ ಪೇರೆಂಟ್ಸ್ ಜೊತೆ ಮಾತಾಡ್ಬೇಕು ಎಮರ್ಜೆನ್ಸಿ ನಿಮಗೆ ಬನ್ನಿ ನಾಳೆ ಕೊಡ್ತೀನಿ ಬಣ್ಣ ಅಂತ ಲ್ಲ
ಹ್ಮ
ಅ ಬಂದು ಅ ಚ ನೀ ಬಿಡ್ ಎಲ್ಲೂ ಹದಂಗಿರ
ಹ್ಮ್ ಅಲ್ಲ ಇರ್ಬೇಕು
ಹ್ಮ್
ಹ್ಮ್
ಹ್ಮ್
ಹನ್ನಾನ
ರಡಕ್ಕೆ ಅವವಾ ಪ್ರಾ ಸಮಾಚಾರ
ನಿ ನ್ ತಿಂತಿಿದ್ದೀರಾ
ಅದೇ ಎರಿದ್ನಳ ಬಿಂಕುವ ಅದು ಮಾಡ್ಕೊಂಡ ಅಂತ ಬಿಂಗೋ ಬಿಂಗೋ
ಹ್ಮ್ ಹ್ಮ್ ಹ್ಮ್ ಹ ಹ
ದಶ್ರಮ ದಶ್ರಕ್ ಬರಲ್ವಾ ನೀವು ಹೈಟನ್ಸ್ ನೋಡಕ್ಕೆ
ಹ್ಮ್ ಬರ್ಬೇಕು
ಬ
ಬರುವಾಗ ಹೇಳ್ತೀನಿ ಬಿಡಿ
ಹ್ಮ್ ಹರು
ಹ್ಮ
ಹ ಸಾಗಕ
ಹ್ಮ್
ಎ ಎೆ ಮಟ್ಟ ಲ ಸುುತ್ತಾರಕಟ ಲೈಟಿಂಗ್ಸ್ ಎಲ್ಲ ನ ಕೊಂಡಣ
ತಿನ್ನಿ ಬನ್ನಿ
ಹ್ಮ್
ನೀವೇನ್ ಅಲ್ಲೇ ಇರ್ತೀರಲ್ಲ ನೀವು ಕರಿಬೇಕು ನಮ್ದು
ಅಡಿಕೆ ಕರಿತಾರ ಅದು ಬರಲ್ಲ ಅಂತ
ಹ್ಮ್ ಕೇಳ್ತಿದ್ದೀರಾ ಕ್ವಶನ್ ಬನ್ನಿ ಅಂದ್ರ
ಹ ಹಂಗಲ್ಲ ನಿಮ್ಮ್ ಮನೇಲಿ ಬಿಡ್ಬೇಕ
ಹ್ಮ ಅವ್ರನೆೇ ಕೇಳದು
ಹ್ಮ
ಹ್ಮ್ ಮತ್ತೆ
ಹ್ಮ
ದಸರ
ದಸರಾ ಇನ್ನೇನು ಟು ಮಂಚ್ಸ್ ಬಿಟ್ಟು ಜುನ್ ಜುಲೈ ಹ್ಮ್ ಇ ಬಿಟ್ಟು
ನೋಡೋಣ
ಹ್ಮ್
ಮತ್ತೆ ಇನ್ನೇನು
ಹ್ಮ್ ಏನಿಲ್ಲ ಯನ್ಮಂಟೆ ಚುತಿರರಾನೆ ಕೆಲ್ಸ ಎಲ್ಲ ಮುಗ್ಸ್ಬಿಟ್ರ
ಓ ಮುಗಿತ
ಹ್ಮ್
ಬೆಳಗ್ಗೆನೇ ಮುಗಿಸಿ ಬಿಟ್ಬು ಕೂತೌನಿ
ಹ್ಮ್ ಬರ್ಡೆಗೆ ಯಾವತರ ಬಟ್ಟೆ ತಗೊಂಡ್ರೆ ಚೆನ್ನಾಗಿರುತ್ತೆ
ನೋಡಿ
ಹ್ಮ
ಯೋಚನೆ ಮಾಡಿ ನಿಮ್ಮತ್ರ ಯಾವ್ದರ ಇರುತ್ತೆ ಅದಕ್ಕಿಂತ ಅಪೋಸಿಟ್ ಆಗಿರ್ಬೇಕು
ಈಗಾಗ ಜೀನ್ಸ್ ಕರ್ಟ್ ಮಾಡಿದ್ದೆ ಬ್ಲಾಕ್ ಕಲರ್ರು
ಹ್ಮ್
ಅತದು ನೋಡ್ಬೇಕು
ಚೆಕ್ ಮಾಡೋರಿ ಇಂಟ್ರೆಸ್ಲ್ಲಿ
ಮಾಡ್ತೇನೆ ಅದೇ ಮಾಡ್ತೇನೆ
ಹೇಳಿ ನೆನ್ನೆ ನಾ ತಿಂತಿದ್ದೆ ಇವಾಗ ನೀವು ತಿನ್ಕೊಂಡುಇದೀರಾ ಆಗ್ಲೇ ನಾನು ತಿಂತಿದ್ದೆ ಬಟ್ ನಿಂಗ ಫೋನ್ ಮಾಡ್ಲಿಲ್ವಲ್ಲಾ ಚಪಾತಿ ಎಗ್ ರೋಲ್ ಮಾಡಿದೆ
ಚಪ್ಪೋತಿ ಆಗ್ರೋಲು ಎಮಿ ಎಮಿ ನಂಗೂ ಚಪ್ಪತಿ ಎಗ್ ರೋಲ್ ತಿನ್ಬೇಕು ಅನ್ಸ್ತೈತಿ ನನ್ಗೆ ಚುಚ್ಚು ಕೊಡ್ತೀನಿ ನಾನು ಮನಿ
ಹೇನು
ನಂಗೂ ಚಪಾತಿ ಇಗ್ರೋಲ್ ತಿನ್ಬೇಕು ಅನಿಸುತ್ತಿತೈತೆ ಅಂದೆ ಅದಕ್ಕೆ ನನ್ ತಂಗಿ ಗುದ್ದು ಬಿಡ್ತೀನಿ ಹಾಕೊಂಡು ಬೋನಿ
ಹ
ಹ್ಮ
ಯಾಕೆ
ನಿಂಗೇನ್ ಏನ್ ತಿನ್ಬೇಕು ಅನ್ಸುತ್ತಾ ಹೇಳ್ತೀನ ಅವ್ರಗ್ ಏನ್ ತಿನ್ಬೇಕು ಅಂತಸದ್ದ ಹೇಳ್ತಲ್ಲ ಭಯಲ್ಲಿ ನೀರ್ ಬರುತ್ತೆ ತಿನ್ಬೇಕು ಅನ್ಸುತ್ತೆ
ಹ್ಮ ಹ ಅಡುಗೆ ಏನೋ ಮಾಡಕ್ಕಾಗಲಿಲ್ಲ ಅದಕ್ಕೆ ಚಪಾತಿ ಬೆಳ್ಳಗೆ ಮಾಡಿದೆ ಅದಕ್ಕೆ
ಅಕೆ ಎಗ್ಗ ನಿಮ್ ಇನೊಂದಿನ ಸ್ಪೆಷಲ್ ಆಗಿ ಇರ್ಕೊಳ ಚಪಾತಿ ರೋಲ್ ಮಾಡ್ಬಿಟು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಈರುಳ್ಳಿ ಚೆಂದ ಜಾಸ್ತಿ ಇರ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಐಟಮ್ಸ್ ಹಾಕ್ ಡಿ ಎಗ್ ಹೊಡದ್ ಬಿಡಿ ಒಂದ ಎರಡ್ ಮೂರ್ ಎಗ್ ಹೊಡಬ ಬಿಡಿ ಅದೊಳಗೆ ಕಡೆ ಚಪಾತಿ ಹಾಕ್ಬಿಟ್ಟ ಚನ್ನಾಗ ಓದ್ಬಿಡ್ತೀನಿ ಸೈಕ್ ಆಗಿ ಇರುತ್ತೆ
ಹ್ಮ್.. ಹ್ಮ್.. ನಾನ್ ಹೆಂಗ್ ಮಾಡಿದ್ದೆ ಅಂದ್ರೆ ಚಪಾತಿ ಫಸ್ಟ್ ಎರಡು ಮೊಟ್ಟೆ ಬೇಯಿಸ್ಕೊಂಡು ಅದನ್ನ ಕಟ್ ಮಾಡ ಮಾಡ್ಬಿಟ್ಟು ಮಾಮೂಲಿ ಈರುಳ್ಳಿ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಸಾಲೆ ಏನೋ ಪೆಪ್ಪರ್ ಪೌಡರು ಖಾರಕ್ ಪುಡಿ ಉಪ್ಪ ಎಲ್ಲಾನು ಹಾಕ್ಬಿಟ್ಟ ಟೋ ಉರಿದ್ಬಿಟ್ಟು ಚೆನ್ನಾಗಿ ಆ ಕೊತ್ತಂಬರಿ ಸೊಪೆಲ್ಲಾ ಹಾಕ್ಬಿಟ್ಟು ಮತ್ತೆ ಚಪಾತಿ ಮೇಲೆ ಏನೋ ಫಸ್ಟ್ ಎಗ್ ದೋಸೆ ಇನ್ನೊಂದು್ ಮೊಟ್ಟೆ ತಗೊಂಡು ನೀನು ಮಾಮೂಲಿ ದೋಸೆ ಟೈಪ್ ಹಾಕ್ಬಿಟ್ಟು ಅದ್ರ ಮೇಲೆ ಚಪಾತಿ ಹಾಕಿ ಆಮೇಲೆ ಈ ಇಲ್ಲಿ ಒಗ್ಗ್ರರಣೆ ಮಾಡ್ಕೊಂಡ್ೆಲ್ಲ ಉುರ್ಿದಿರೋ ಮೊಟ್ಟೆನ ಮತ್ತೆ ಅದ್ರೊಳಿಕ್ ಹಾಕಿ ನಿಂಬೆಹಣ್ಣು ಹಿಂಡ್ಬಿಟ್ಟು ವಟ ರೋಲ್ ಮಾಡ್ಕೊಂಡು ಕಟ್ ಮಾಡಿದ ತಿಿಂದಿ
ನೀವಿದಿರ ಬಿಡಿ ಬಾರಿ
ಹ್ಮ್
ಫೋನ್ ನೋಡ್ಕಂಡ್ ನೋಡ್ಕಂಡ್ ಕಲ್ಕೋಡಬಿಟ್ಟಿದೀರಾ
ಟ್ರೈ ಮಾಡದು ಅವರೇ ಕಳ್ಸಿದ್ರು ಟ್ರೈ ಮಾಡು ಇವತ್ತು ಅಂತ ವಿೀಡಿಯೋನ ಅವತ್ತೇ ಕಳ್ಸಿದ್ರು ಇವತ್ ಖಾಲಿ ಕೂತಿದ್ನಲ್ಲ ಚಪಾತಿನೂ ಮಾಡಿದ್ನಲ್ಲ ಮೊಟ್ಟೆನೂ ಇತ್ತು
ಹ್ಮ್ ಇವತ್ತ ಏನ್ ಸ್ಪೆಷಲ್ ಸಂಡೆ ಅಲ್ವಾ ಏನ್ ತಿಂತಿಯ
ಮೊಟೆ ತಿನ್ನಡ್ ಇದೀನಿ ಸದ್ಯಕ್ಕೆ
ಹ್ಮ್
ಸಂಜೆ ತಿನ್ಬೇಕು
ಹ್ಮ್ ಸಂಜೆಕ್ ಏನ್ ಮಾಡಿದ್ದೀರಾ
ಗೊತ್ತಿಲ್ಲ ಇಷ್ಟು ಬೇಗ ಮಾಡದ ಲೇಟ್ು
ಅದು ಪ್ಲಾನ್ ಇರುತ್ತಲ್ಲ ಎಷ್ಟಕ್ಕೆ
ಇಲ್ಲ ಸದ್ಯಕ್ಕೆ ಏನಾದ್ೂ ತಂದ್ಮೇಲೆ ಗೊತ್ತಾಗದು
ಅಂಗಂದ್ರೆ ಹೋಗಲತಲಕ್ಕೆ
ಇಲ್ಲ ಹೋಗಿಲ್ಲ ಇನ್ನ ಗ್ಯಾರೇಜ್ ಹೋಗವ್ರೆ ಅವರೆ ಬಂದಲ್ಲ ಇನ್ನು
ಗಾಡಿ ರೆಡಿ ಮಾಡಸಕಾ
ಇಲ್ಲ ಅವ್ರ ಆಫೀಸ್ ಪಕ್ಕದಲ್ಲಿ ಏನೋ ಕರ್ದಿರ್ರಾಬೇಕು ಮನ್ಯಾಗ ಏನಾದ್ರು ತರೋಣ ಅನ್ಬಿಟ್ಟ ಹೋಗವ್ರಿ ಹೂ ಇಲ್ಲಿಗೆ ಬಾ ಹ್ಮ್ ಹತ್ತು ಕುತ್ಕೋ ಇಲ್ಲಿ ಬೆಳಕ ಕಾಣಲ್ವಾ ಇನ್ ಏನ ಹೇಳೋದು
ಹೇಳಿ ಕೇಳವಾ
ಹೇಳ್ಬೇಕು ಎಲ್ಲ ನೀವೇ ಹೇಳ್ಬೇಕು
ಬಜಾರ ಪಿಂಪಲ್
ಕೆ
ಮನೆಗೆ ಒಬ್ಬರ್ಬೇಕು
ಓಕೆ
ಇರಲ್ಲ ಅದಕ್ಕೆ
ಇನ್ನೇನು ಬರ್ತ್ ಡೇ ಹತ್ರ ಅಯ್ತಲ್ಲ ಹೋಗಿ
ಸರಿ ಇರೀ ಅಟೆಂಡೆನ್ಸ್ ಆಕ್ತಿದ್ದೀನಿ ಅಮೆಲಿ ಮಾಡ್ತೀನಿ
ಹ್ಮ್